ಹ್ಮ್ ಹಲೋ ಹಲೋ
ಹ್ಮ
ನಾ ಬತ ಸುದ್ದಿ ಅದು ಮಾಡಬೇಡ್ರಿ ಹೇಳಕ್ ಹೋಗಬೇಡ್ರಿ ಹ್ಮ್ಮ
ಹಲೋ ಸನ್ನಿಧಿ ಮೇಡಮ
ನೋಡ ಅದು ಬರಂಗಿಲ್ಲ ಕಿವಿಗೆ ಹಚ್ಕೊಳಡ್ ಇಲ್ಲ ಇಲ್ಯ ಹಲೋ
ಏನ್ ಮಾಡತತ್ರಿ
ಏನಿಲ್ರಿ ನೀವೇನ್ ಮಾಡತ್ತೀರಿ
ನಾವ ಊಟ ಮಾಡ್ಬೇಕ್ರಿ ನಿಮ್ದ ಊಟ್ರಿ
ನಮ್ದು ಊಟ ಆಗೇತ್ರಿ ಹ ಹಾರೀ ಆರೀ
ಯಾರೀ ಮಾತಾಡೊವ್ರಿ ಅವ್ರಿ
ನಾವು ಶ್ರೇಯರೀ
ಹೌದ್ರಿ ಹೊರಗಿನ್ ಸೌಂಡ್ ಕೆಳತದಲ್ರಿ ಅವ್ರ ಅಂದ್ಯಾರಿ
ನಮ್ಮ ಪಪ್ಪರೀ
ಹ್ಮ ಪಪ್ಪಾರ್ರಿ ಆರಾಮದಾರ್ರಿ ಎಲ್ಲಾ
ಆರಾಮದ ನೀವ್ ಆರಾಮೀರಿ ಏನು ಇಲ್ರಿ ಇದು ದದೋಸೆ ಮಾಡಿದ್ದೇವ್ರಿ
ದೋಸೆ ಮಾಡಿದ್ರಾ
ಹ
ಎದ್ರುದು ಮಾಡಿದ್ರಿ ದೋಸೆ ಅಕ್ಕಿ ಏನ ರವುದು
ಹೌದುರೀ
ರವುದು ಮಾಡಿದ್ರಿ ಹ ಊಟ ಆಯ್ತಿ ಈಗ
ಹ್ಮ್ಮ್ ಹಾ ಹಲೋ ಹ್ಮ್ ಹಾ
ಶಾಲಿ
ನಾಳಿಗೆ ಹೊ ಹೋಗ್ಬೇಕು
ನಾಳೆ ಸುಟ್ಟಿ ಇಲ್ಲ
ಹಲೋ
ನಾಳೆ ಸೂಟಿ ಇಲ್ಲ
ಹಲೋ
ಹಲೋ ಸನ್ನಿ ಬಾ ಇಲ್ಲಿ
ಒಂದಕ್ ಹೋಗತೀನಿ ನಮ್ಮ ಆ
ಏನಿಲ್ಲ ಈ ಹಂಗಲ್ಲ ಉಲ್ಟ ಹಾಕು
ಹ್ಮ ಹೇಳೇ
ಏನ್ ಮಾಡತಿಯವ್ವ
ಬಂದೆ
ಊಟ
ಊಟ ಆಯತು
ಹ್ಞಾ ಎ ಸುಮ್ಮ ಇರೋ.
ನ ಊಟಾ ಇಟ್ಟ ಒಂದಿನಿ ಅದನ ಅರ್ಧ ಮುರ್ಧ ಉಂಡ ಅಕ್ಕಾ ಹೋಲಿಲ್ಲಾ ಅಟ್ಟೆ ಇಟ್ಟ ಬಂದಿನ ಅದನ
ಏನಾಯ್ತ ಹೇಳ
ಯಾಕನ ಊಟ ಹೋಗಲಿಲ ಮಧ್ಯಾನದಾಗ ಉಂಡಿಲ್ಕ ಉಂಡಿಲ್ಲಾ. ಹಸುಅರ ಆಗೇತಿ ಊಟ ಹೋಗವಾಲು ಅದ ಚೀಲನ್ಯಾಗ ಹಾಕಿಡು ಹ
ಏನ ಅರಾ ಜಾಕ ಮಾಡ್ಲಾರತ್ತ ಇಬ್ರು
ಯಾರೀವಾ ಇವರ ಇಬ್ರು ಚೀನ್ನಿ ಗೌಡ ಮಾಡಿದ್ರ.
ಹ್ಮ ಆ ಒಂದ ಸಾನ ಆ ಕೈ ಮುಗಿತನ್ ನನಗ ನಾನು ಜಕ ಮಾಡಿ ಹೋತೀನಿ ನಾನು ಜಕ ಮಾಡಿ ಹೋತೀನಿ.
ರಕ್ಕ ಬರ್ತ ಅತ್ತ್ ಹಂಗ ಅನಾಬಾದಡ ಅಲ್ಲಿ ತಡವ ಬೇರೆವರು ಅವರ ಬೇರೆಯವರ ಹಲೋ
ಹಲೋ
ಹಲೋ ಹ ಬಂದೆ ಹ್ಞಾ.
ಬರಬರ
ಯಾವ್ದ ಹಲೋ ಹ್ನು.
ಏನಿಲ್ಲಾ ಮಣಿ
ನಿಮ್ಮಪ್ಪನ ಬಲಿ ಹೋತಿ ಅನಾ ಆಕಡೆ ಹೋಗದು ದೂರ
ಏ ಯವಾ ಎಟ್ ದೂರ ಹೋಲಿ
ತಡಿ ಹೊಂಟಿನ ಆ ಬರ್ಕೋ ಆಕೆ ಫೋನ್ ನೋಡತಿದಲ್ಲ. ತಮ್ಮ ಮನ ಮನೆಗೆ ಅದನಾ?
ಹ್ಮ.
ನಾಳೆ ಸಾಲಿ ಸುಟಿ ಇಲ್ಲ ಕಾರುಣಿ ಐತಿ ಅತ್ತ.
ಸುಟಿ ಐತಿ.
ಹ್ಮ ಮ ಹೋತೀನಿ ಅಂದಿ ಅಗಳೆ
ಸುಮ್ಮ ಅನ್ನಿ. ನಿಜ
ಕಾರುಣಿ ಎತ್ತ ನೋಡಲಕ ಹೊತಿರನ.
ಹ್ಮ ಹೊಕ್ಕೇವ.
ಹ್ಮ. ಚಾನಲ್ ನೋಡ್ತಾರ? ಏನೇನ್ ಮಾಡ್ತಾರಲ್ಲಿ.
ಎಪಾ ಹ ಹಚ್ ಬಾರದ.
ಹ
ಆ
ಎತ್ತ ಹಾಯಿಸಿ ಏನ್ ಮಾಡ್ತಾಳ?
ಇತಹಾ ಇತ್ತರಾ ಎತ್ತ ಓಡ್ಯಾಡಸ್ತಾರ?
ಮತ್ತ ಅಲ್ಲೇ ಹೋತಲಾ? ಚಿನ್ನಿ ಚಿನ್ನಿ ಆ
ಇಲ್ಲಿ ಬಿದ್ದ ಹೋತ?
ಚಿನ್ನಿ ಯಾರ ಮನೆಗ ಯಾಕಾ ಹೊತಿ.
ಮತ್ತ ಎಲ್ಲಿ ಹೋಲಿ?
ಈಕ ದೊಡ್ಡ್ಯಗ ಹೋಗುತ್ತೆ ಅಂದಿನಿ ಯಾಕ?
ದೊಡ್ಯಾಗ ಅಪ್ಪರಾ ಕೇಳಸತೈತಿ. ನಂದ ಹೋಮರ್ಕ ಐತಿ.
ಮೊರಗ್ ಹೋಗ್ಬೇಕು?
ರೈಟ್ ಹೋಗಿ ಹೊರ ಹೋಗಬೇಕ.
ಆ ಮಂಗಲ ಅಕ್ಕ ಕೈಗರ ತಂದು ಕೊಡು.
ಮಾತಾಡಾ ಪಾ ನೀನಗ ನೀಗಲ್ಲ?
ಹಲೋ? ಈಗ ಕೇಳಸೂದಿಲ್ಲ?
ಮಂಗಳ ಅಕ್ಕನ ಕೈಯಾಗ ತಂದ ಕೂಡ.
ಮಂಗಳ ಅಕ್ಕ ಊಟ ಮಾಡತಾಳ ?
ಹೌದಾ?
ಅವರ ಮನಿಗ ಹೋಗಿದ್ಯಾ ಹಾ
ಹೂ
ನೀವ ಹೋಗಿಲ್ ಏನ್ ಸರ್ ನೀವ್ ಹೋಗಿದ ಹ ನೀನ್ ಮಾಡ್
ಮತ್ತ?
ಮತ್ತ ಏನು ಇಲ್ಲ? ನೋಡಣ ನಾವ್ ಯೂಸ್ ಮಾಡೋ ನಾ ಹೋಗುತ್ತಾ?
ಹ
ಮಾಡ ಮಾಡ್ರಿ.
ಹ್ಮ
ನಾನ್ ವಜ್ ಕೊ ಎಡೂನು ಮಾಡ?
ನನಗ ನಾ ಮಾಡಲ್ಲ ನಾವು ಅದೇ ಅಂತ್ ವೆ ನೀವ್ ಹೋದಗಾ ಇಸ್ಕೊಂಡಿದರೆ.
ಹು
ಹಲೋ?
ಹೊಮರ್ಕ ಅದ ಮಾಡಾಕೊಂಡಿ.
ಹಮರ್ಕ ಆಗತ್ತು ನ ಗಾಡಿ ಅಿ ಯಾವ ಏಲ್
ಹೋಮ್ವರ್ಕ್ ಏನ್ ಹಾಕ ಕೊಟ್ಟಿರುವ ಒಂದೆ
ಹಾ ಹೋಮ್ ವರ್ಕಾ ಇದು ಒಂದ್ ಪ ಪೇಸ್ ಪಾಠ ಇದ್ರ ಇಂಗ್ಲಿೀಷ್ ಒಂದ್ ಪೇಜ್ ಪಠ ಇದ್ರಾ
ಹ್ಮ
ಹ್ಮ ಆಯತು ಹ್ಮ
ಮತ್ತೆ ಇನೇನ್ ಹ ಕಂದ
ಹ್ಮ ಕ ಎಲ್ಲಾರಲ್ಲ ಅವ ಪಸಿಪಾಟ
ಹ್ಮ್ ಇಂಗ್ಲೀಷ್ ಗಣಿತ
ಗಣಿತ ಹ ಇದು ಹೇಳಾರ ಲಾಡ್ರಿ ಹೇಳದ
ಹ್ಮ್ ರೋಡ್ ಕಡೆ ಹೋಗ್ರಿ ಹ್ಮ್
ಎರಡನ ಇರ್ದ ಒಂಬತ್ತರ್ತನ ಹತ್ತಿರ್ತರ
ಹತ್ತರ್ ತಾನ ಹೇಳಾರ ಬರ್ಬಯಾ
ಆ
ಬರ್ದಿ ಇಲ್ಲ
ಬರ್ಗ್ಣ ಸಾಲಯಗೆ
ಹ್ಮ್ ಮನ್ಯಾಗ ಬಂದ್ ಬರ್ಕೊಳಲ್ನು
ಲ ಗಲ್ಬ ಪಾರ ಪತ ಸೆಂರ್ ಮಾಡ ಸೆಂರ್ ಮಾಡ ಸಂ ಶಾಲೆ ಟೈಮ್ ಇತ್ತು ಬರ್ಕೊಂಡಿ ಬರ್ರುವ ಅಂದ ಬರ್ಲ ಅವಂಗ
ಊಟ ಆಗ್ಯದ ನಂಗಾತ್
ಹ್ಮ್ ನಿ್ದು
ನಮ್ದು ಆಯ್ತವ ಮಾಡ್ದ ನಾವವು ಅನ್ನ ಸರ ಮಾಡಿದ್ದೇವಿ
ಹ್ಮ್
ಹಂಡಾವ
ಹಾ ಅವ್ರೋಗ ಅವ
ಆಯ್ತಾ ಇಡ್ಲ
ಅದ ನಾಣ